ಹಲೋ ಹಲೋ ಕೇಳುಸ್ತಾ ಸರವತ್ತ ರೀ
ಸರ್ ನಮಸ್ತೆ ಸರ್ ಸರ್ ಊಟ ರೀ ಆರಾಮ್ರೀ ಸರ್ ನೀವ್ರಿ ಸರ್ ಆಗಾದ್ರೀ ಸರ್ ನಿಮ್ದರಿ
ಸರ್ ಆಯ್ತ್ ರಿ ಸರ್ ಏನ ಇಲ್ರಿ ಅದೇ ಮನಿ ಕೆಲಸಾ ನಡದ್ರಿ ನಿಮ್ದ ಎನ್ ನಡದ್ರಿ ಹೌದ್ರಿ ಹೋಲ ಹೆಂಗ್ ಹೆಂಗವ್ರಿ ನಮ್ದನು ಹಂಗೆ ಆಗ್ಯದ್ರೀ ಎಲ್ಲಾ ಪರಿಸ್ಥಿತಿ ಬಾಳ ಗಂಭೀರ ಅದೆ ಯಾಕ್ ಅಂತ್ ಕುಂದ್ರದ ಆಗಲ್ ರಿ ಅದ ಅಷ್ಟ ಗಂಭೀರ ಆಗ್ಯದ ನಮಗ
ಹೌದರೀ ಮಳೆ ಅದು ಹೆಂಗ್ ಅದ
ಅದೇ ಅದೇ ಅದೇ ಪ್ರಾಬ್ಲಮ್ ಆಗ್ಬಿಟ್ಟದ್ ರಿ ನಿಮ್ ಕಡ್
ಏ ಸೇಮ್ ಸಿ ಚಿಶನ್ನ್ನಾದ್ರಿ ನಮ್ದುೂ ಏನ್ ಬಾಳ ಬಾಳ ಪ್ರಾಬ್ಲಮ್ ಮಾಡದ್ರಿ ಮಳೆ ಇಲ್ಲ ಏನಿಲ್ಲ. ಬಾಳ ಎಲ್ಲಾ ಹೈರಾಣ ಬಿದ್ದ ನಮಗ ಎಲ್ಲಾ ಏ ಬಿತ್ತಿ ಬೀಜ ಎಲ್ಲಾ ಹುದಿ ಕುಂತಿವರಿ ಮತ್ತ ಮಳೆ ಇಲ್ಲ ನೀವು
ನಾವ್ ನಚ್ಚವ್ರೀ ಮಳಿ ಇಲ್ಲ ಏನಿಲ್ಲ ಅದೇ ಈಗ ಈಗೇನ್ ಅದೇನ್ ನೀರ್ ಹೊಡದರ್ ನಡತಿ ಏನ್ರೀ ಅದಕ್ಕ
ಅದ ನೀರ್ ಒಡ್ಯಾಕನರಿ ಕ್ಯಾನಲ್ ನೀರ್ ಬಂದ್ರ ಬಾಳ
ಈಗ ಕ್ಯಾನಲ್ ನೀರನ್ನ ಇಲ್ಲರಿ ಆಪ್ಷನ್ ಅ ಅದನ ಇಲ್ಲ ಈಗ ಏನ್ ಮಾಡ್ಬೇಕಂದ್ರ ಪೈಪ್ ತಗೊಂಡ ಹೋಗಿ ಟ್ಯಾಂಕಹತ್ತಗೊಂಡ ಹೋಗಿ ಹ ರೀ
ಟ್ಯಾಂಕರ್ ತಗೊಂಡ್ ನೀರ್ ಹೋಡ್ಯದ ಬಾಳ ತಪ್ಪತ್ರಿ ಈಗ ಬೀಜ ಮೊದಲು ಒಣ ಒಣನೆಲ್ಲ ಕೂರ್ಯಿದ್ರ ನೀರ್ ಹಾಕಿರ ಬರ್ತದ್ರ ಈಗ ಹಸಿನ ನೆಲಾ ಒಗ್ಗ್ರ ಸಿಗತ್ ರಿ ನಮ್ ನೀರ್ ಹಾಕಿದ ಅಂದ್ರ ಬರಲ್ರಿ
ಹೌದ್ ರಿ
ಹೌದ್ರಿ ಮತ್ತೆ ನೀವು ಈಗ ಬಾಳ ನೀವು ಬಹಳಷ್ಟ ಜನ ಏನಂದ್ರ ಮಳಿ ಬಂದ ಒಂದ್ ಎರಡ್ ದಿನಕ್ಕೆ ಹಚ್ಚಿರ್ತೀರಿ ನಮೂನ್ ಹಂಗೆ ಆಯ್ಯಾವ
ಹೌದ್ರೀ ಹಂಗ ಆಗಿದ್ರಿ ಮಳಿ ಬಂದದ ಮರದಿನೇನ ಹಚ್ಚವ್ರಿ
ಹಿ ಆಗಬಟ್ಟಾವ್ರಿದ್ರಾರ್ಗ ಬೆಳ ಮದಲು ಹಸಿಗ ಬಿದ್ದು ಬಂದವ್ರಿ ಅವ ಬೆಳೆನೂ ಒಣಿಗಿರತ್ತವ್ರ
ಹ್ಮ
ಅ ಬರೀ ಇದೆ ಸಮಸ್ಯೆ ಆಗ್ಬಿಟ್ಟದ ನಮ್ ಕಡೆ
ನಮ್ ಕಡೆ ನಂಗ ಹೇಗ್ಬಿಡದ್ರಿ ಎಲ್ಲರೂ ಬೆಳಿ ಹಚ್ಬಿಟ್ರ ಒಬ್ಬ್ರದನ ಬೆಳಿಬೆಕಲ್ರರಿ
ಏನೆಲ್ಲಾ ನಮ್ದನೆೆಲ್ಲಾ ಹೈರಾಣ ನಡದ್ರೆ ಮತ್ತೆ ಅದ್ರಾಗ ದನ ಕರಗಳು ತಿರುಗಾಡಿ ಎಲ್ಲ ಸತ್ಯನ ಸಾಯಿ ಅವರು ನಮ ಬೆಳೆನ
ಹೌದ್ರಿ ಅದಕ್ಕೆ ಹೆಂಗ ಮಾಡಬೇಕ ಮತ್ತ ತದ
ಮತ್ತೇ ಪರಿಹಾರಕ್ಕ ಮತ್ತ ನಾಳೆ ಖಾಲಿದ್ರ ಸರ್ ಅದ್ ಇದಕ್ ಹೋದ ನಡೀತಿಲ್ರಿ
ಎದಕ್ಕ ರೀ
ಇದ್ರೆ ಕೃಷಿ ಇಲಾಖೆೆಗೆ ಹೋಗಿ ಸ್ವಲ್ಪ ಭೇಟಿ ನೀಡಿ ಹವಾಮಾನ ಮಾಹಿತಿ ಮತ್ತು ಅದ ಇದ್ರ ಬಗ್ಗೆ ಕೇಳಿ ಬಂದ್ರೆ ನಡೀತಿತ
ಹೌದು
ಹ್ಮ ಮತ್ತೆ ನೀವು ಬಂದ
ಕೂಡ ಕೂಡ ಹಾ ರೀ
ನಾಳೆ ಬರ್ತ ಅಂದ್ರ ನಳೆ ಹೋಗ್ ಬಂದ ಬಿಟ್ರೆ ನಡತತ್ರಿ
ಹೋಗಿ ಯ್ ಬರ್ ತೋರಿ ಏನಾರ ಮತ್ ಸೌಲಭ್ಯ ಬತ್ ಅಂದ್ರ್ ಮುಗುಸ್ಕೊ ಬಂದ್ಬೋಡ್ರಿ
ಅದನ್ನ ಸೂಟಿ ಇದ್ದಿರ್ಬೇಕಲ್ರರಿ
ಹ ನಾಳೆ ಸೂಟಿ ಅದ್ರೀ ಶುಕ್ರವಾರ ರೀ ಸೂಟಿ ಅದ
ಅಂದ್ರೆ ನಾಳ ನಾಳೆ ಹದ್ ನಡ್ತ ನಾಳೆ ನಾವನ್ ಖಾಲಿ ಇತಿದವ್ರೀ ನಾವನ್ ಖಾಲಿ ಇರಿ ಮತ್ ಪರಿಹಾರ ಬೇಕಾದ್ರೆ
ಮತ್ ಅದೇ ರೀ ಅದೇ ಮತ್ ನೀವ್ ಖಾಲಿ ನಾಳೇನ್ರರಿ ನಾಳೆ ಅತ್ ಪೂರಾ ಖಾಲಿ ಇರ್ತೇನ್ರಿ
ನಾಳೆ ಓಮ ತೋರಿ
ಹಾ ಹಂ ತವ್ರಿ ಮತ್ ಅದು ಏನೇನ್ ಇರ್ತದ್ರಿ ಮತ್ತ ಅಲ್ಲಿ
ಹ ಅದ ಕೃಷಿದು ಮಾಹಿತಿ ಹೇಳ್ತಾರೀ
ಹಾ ರೀ
ಹಾ ಕೃಷಿ ಕೃಷಿದ್ ಮಾಹಿತಿ ಹೇಳ್ತಾರೆ ಕೃಷಿದ ಮಾಹಿತಿ ಹೇಳ್ತ ರೀ ಮತ್ತ ಅದು ಇದುರದ ಹೇಳ್ತಾರೀ ಆ ನಿಮ್ ಹಾ ಮಣ್ಣಿಂದ ಫಲವತ್ತಾದ ಮಣ್ಣಿ ಸೈಡ್ ಆದ್ರೆ ಅಂದ್ರ ನಾಕ್ ತೋಲಿ ಮಣ್ಣು ಕೆದರಿ ವೈ ಬೇಕ್ರಿ
ಓಯ್ಬೇಕನ್ರಿ ನಾವೇ
ನಾಲ್ಕು ಮೂಲೆ ಐ ತೊಲೀ ವೈದ್ರ್ ಎಲ್ಲ ಬೆಸ್ಟ್ ಅ ಮಣ್ಣ ಚೆಕ್ ಮಾಡ್ತಾರೆ
ಇಲ್ಲ ಯಾಕಂದ್ರೆ ಈಗ ನಾವುರಿ ಕಮಯತ ಅವಲ್ಲ
ಹಾ ಮಣ್ಣು ಚೆಕ್ ಮಾಡಿ ಈಗ ಕಪ್ಪು ಮಣ್ಣ ಅದಲ್ರಿೀ ನಮ್ದ ಅ ಮಣನ್ ಚಕ್ ಮಾಡಸ್ಬೇಕು್ರೀ ಅದು ಆ ಮಣ್ಣು ಚೆಕ್ ಮಾಡಿಸಿ ಆ ಮತ್ತ ಅದ್ರ ಬಗ್ಗೆ ಮಣ್ಣ್ ಚೆಕ್ ಮಾಡ್ಸಿ ಸರಿ ಐತ್ ತೊಲಿ ಮಣ್ಣ ಹಯ್ಬೇಕ್ರಿ ಅದು
ಐತ್ ಒ ಹ್ ಅ್ರೆ ಐತ್ಲ್ ತೋಡ ತೋಡ ಹುಯಬೇಕು ಅ್ರೆ
ಹಾ ಆಯ್ತ ತೊಯ್ಲಿರಿ ಒಂದೊಂದ್ ಮ ಒಂದೊಂದ್ ಮೊಳ ತೋಡ್ಬೇಕ್ರಿ ಒಂದೊಂದ್ ಮೊಳ ತೋಡ್ರಿ ಒಯ್ಬೇಕ್ರಿ ಅಲ್ಲಿ ಚೆಕ್ ಮಾಡ್ತಾರೆ ಮೊನ್ನ ಕೃಷಿ ಇಲಾಖೆದಾಗ ಅೆ ಆದ್ರೂ ಅದ್ರ ಮ್ಯಾಗ ಸ್ವಲ್ಪ ಗೊಬ್ಬ್ರವ ಡಿ ಎಫ ಪೇ ಮತ್ತ ಕೀಟನಾಶಕಗಳು ಇದು ಒಡ್ಯದ್ ಕೊಡ್ತಾರ ಒಳಗೋಡಿ ಹ ಅವತ್ತು ೇಳ್ ಸಲಹ ಕೊಡ್ತಾರೆ ಅವ್ರು ಕೊಡಲ್ರಿ ಅವ್ರು ನಮ್ಗೆ ಸಲಹೆ ಕೊಡ್ತ
ಹಾ ಹಾ ಹಾ ಹ್ಮ
ಗೆ ನಾವು ತಿಳ್ಕೊಬೇಕ್ರೀ ಅದು ಹೆಂಗ ಹೆಂಗ ಹೊಲ
ಇ ಇದು ಹಾಕಿರಿ ಏನಾಗ್ತದ ಇದು ಹಾಕಿ ಕ್ರರಿಯನ
ಹ ಸ್ವಲ್ಪ ತಿಳ್ಕೊಬೇಕ್ರಿ ತಿಳ್ಕೊಂಡ್ರಾ ಅದು ಆಯ್ತ್ರಿ
ಹಾ ಹ ಹ ಹಿಂಗ ಅದಾನ್ರಿ ಇದು
ಇ ಇಷ್ಟ ಇಷ್ಟ ಆದ್ರೆೇ ದೇ
ಇಲ್ರರಿ ಇದ ಮತ್ ಏನ್ ಮಳಿದ ಏನಾದ್ರೂ ಗೊತ್ತನ್ರಿ
ಮಳೆ ಆದ್ರೆ ಹದಿನೋಳನೇ ತಾರೀಕು ಹದ್ನೆೆಂಟನೇ ತಾರೀಕ್ ಬಾಳ ಬಹಳ ಪ್ರಮಾಣದ ಮಳೆ ಆದಾದಂತ ಹೇಳಿದ್ರೆ ಏನ ಒಂದ್ ಹನಿ ಇಲ್ಲ ರೀ ಮಾಡ ದ್ ಏನಿಲ್ಲ ಹದ್ನೇಳೆ ಆದ್ರೆ ಇವತ್ತ ಇವತ್ತು ತ್ತೇನ್ ಇಲ್ರಿ ಮಳೆಲ್ಲ ಏನಿಲ್ಲ ನೋಡಮ್ರೀ ಇಪ್ಪತ್ತನೇ ತಾರೀಕ್ ತಕ್ ನಮ್ಮೂಊರ ದೇವ್ರದ್ದು ಅ ದಯ ಎ ಆಯ್ ಇಪ್ಪತ್ತತ್ನೇ ತಾರೀಕ್ ಬರ್ಬೋದ ನಮ್ಮ್ಊರಾಗಗ ಮರಮ ದವ್ರಲ ಆದ್ ದಯದ್ ಬರ್ಬೋದ್ರ ಒಂದ ಇಪ್ಪತ್ತತ್
ಈಗ ನಿಮ್ ಮರಾಗನ್ ಬಿ ಮರ ಅದೇನ್ರರಿ
ನಮ್ಮ್ಊರಾಗ ಇರುತ್ೆ ನಮ್ಮೂರಾಗ ಸುುತ್ತ ಮ ತಳೆಗಲ್ ಹಂಗರತ್ರ ಮರ ನಿಮ್ಮ್ಊರಾಗ
ನಮ್ಮೂರಾಗ ಆದ್ರಿ ಹಂಗ ಆಕ್ತಳಿಗ ಆಗಂತದ ಏನಂತದ್ದ ಪ ಪರ್ಸನಲ್ ಏನ್ ಇಲ್ರರಿ ನಂಬಲ್ಲಿ
ಏನ್ರೀ
ತಳ್ಯಾಗ ಆಗಂಂತದ್ದ ಅಂಂತದ ಏನ ಇಲ್ರಿ ನಿಮ ಬಲ್ಲಿ ಚೊಲೋ ಆದ್ದಂತರ ಕೇಳ್ಪಟ್ಟೇನ್ರಿೀ ನಾವಲ್ಲ
ಯತ ಅಾರ
ಹೌದ್ರೀ ಹೋಗುದು ಎ ಏನೇನ ಹದ್ರ
ಬಲ್ಲಿ ಅ ಇದು ಏಳನೇ ತಾರೀಕು ದಿನ ದೇವ್ರ ಇದಕ್ಕ ಹೋತಾನ್ರಿ ಮತ್ತ ಅದ ಬ ಶಾಪುರ್ ಕೋತನ್ರಿ ಬಂದ್ ಬಂದ್ ಒಂದ ದಿನ ರೆಸ್ಟ್ ರೀ ಅವತ್ ರಾತ್ರಿ ಕತ್ಲ್ ರಾತ್ರಿ ಮಾಡ್ತಾರೀ.
ಹರಿ
ಗನಾ ನಿಂಬಲ್ರಿ.
ನಂಬಲ್ಲಿ ಕತ್ತಲ್ ರಾತ್ರಿ ಒಂದ್ ದಿನ ಕತ್ತಲ್ ರಾತ್ರಿ ಆತದ್ರೆ ಒಂದ್ ದಿನ ದಪ್ಪನ ಹತದ್ರೆ ಆಯ್ತು
ಹ ಮತ್ಂಗಗೆ ನಮ್ಮ್ೂರ ಊರ್ ತುಂಬ ದೇವ್ರ ಮೈರಿತನ್ರಿ
ಹೌತ್ಾ ಕತ್ತಲ್ಾ ರಾತ್ರಿ ದಿನ ಮೆರ್ತ ಇೇನ್ರಿ ನಂಬಲ್ಲಿ ಹಿಂಗ ಶಾಪೂರ್ ಜೀಪುರ್ ಹೋಗ್ ಬರಲ್ರರಿ ನಂಬಲ್ಲಿ
ಬಲ್ಲಿ ಎಲ್ಲ ಬಾರಿ ಆತ್ರಿ ನಮ ಮೂರ್ ಊರ್ ಮಂದಿನ ಹತ್ರ
ಹೌದ್ರಿ. ಈಗೇನ ಚಾಪುರ್ ಕೂತಾನಲ್ರಿ.
ಹಾ
ನೀವು ನೋಡ್ತೀರ ಏನ್ರಿ ಅವ
ಎ ನಾವ್ ಅಂತರು ಯು ಮೂ ಮುಂಜಿನೆ ಹದ ಅಂದಾಗ ನಾವ್ ನೋಡ್ಬೇಕ ಅಕ್ಕತಿ.
ಹೌದ್ರಿ ಇಡೀ ಊರ್ ನಿಮ್ ಊರ್ ಇಡೀ ಊರ ಮಂದಿ ಓತ್ರಿ ಏನ್ರಿ.
ಮೂರ ನಮ್ ಊರಾಗ ನಮ್ಮ ಒನ್ಯಾಗ ಪಚಮಮಂತ ಅನ್ರಿ ಬಾರಿ ಅವರ ಅವ
ಏ ಸುತ್ತ ಹತ್ತ ಹಳ್ಳಗೆಲ್ಲ ಪಚ್ಚು ಮಾಮ ಅಂದ್ರ ಸಣ್ಣ ಹೆಸರ
ಹಾ ಹಾ ಹಾ.
ಮತ್ತ ನಿಮಗ ಗೊತ್ತಿರಬೇಕ ಪಚಮಾಮ ಅವರ ಅಂದ್ರ ಅವವಾಗ ಫೋನ್ ಹಚ್ಚತಾರಿ ನಿಮ್ಗ
ಹಾ ಆಸ್ತರಿ ಅಸ್ತಾರ ಆದ್ರ ಇದ ಹಬ್ಬದ ಬಗ್ಗೆ ಹೇಳರೀ ನನಗ ಅವ್ರ
ಹ್ಮ ನಾ ಪಚ್ಚ ಮಾಮೂದ್ರೀ ಈದ ಹ ನಮ್ ಓಣಿ ಉಸ್ತುವಾರಿ ಅವ್ರ ಕೈಯಗ ಇರುತ್ತರೀ.
ಹೌದ್ರಿ.
ಹಾ ಹೊತ್ತು ಹೇಳಿದಂದ್ರೆ ಯಾರಂದ್ರ ತಸಿರ್ದು
ಹಾ ಹಾ ಹಾ ಅದೇರೀ ಮತ್ತ ಈಗ ನೀವು ಈಗ ದೇವ್ರಿಗ ಎಷ್ಟನೇ ತಾರೀ ಇಲ್ಲಿಂದ ಎಷ್ಟನೇ ತಾರೀಖ್ ಬಿಡ್ತಾನ
ಹ ಇಲ್ಲಿ ಯ ಏಳನೇ ತಾರೀಕು ರಾತ್ರಿ ಹೋತ ನ ಅವ
ಎಷ್ಟ ಗಂಟೆ ಹೋತಾನ.
ಏಳ ತಾರೀಕ ಮೂರ್ ಗಂಟೆಕ ಹೋತಾನ.
ಸರಿ ಎಂಟ ತಾರೀಕ ಹತ್ತರಿ ಹಂಗಾರ
ಹಾ ಅದೇ ರೀ ಬರ ಮುಂದ ಎಂ ತಾರೀಕ್ ಬರ್ತನ್ರಿ.
ಹಂಗಲ್ರಿ
ಹ ನಿಮ್ ಓಣ್ಯಾಗ್ರೀ ಎಲ್ಲಿ ನಿಮ್ ಊರಾಗ ಒಂದ್ ಹುಡುಗ ಮೂರ್ ಹುಡುಗಿ ನೋಡಿದ್ರಿ ಚಿಂಟಾನ ಹುಡುಗಿ ಹೆಂಗಾದ್ರಿ
ಆ ಚಿಂಟುನ ಹುಡುಗ ಎಲ್ಲರ್ರೀ
ಎಲ್ರರಿ ಯ ನಮ್ಮ್ ಊರಿಗೆ ಹೆಣ್ಣು ನೋಡಕ್ ಬಂದಿದ್ರಿ ಅವರು
ಹಾ ರೀ
ಅದ್ರ ಬಗ್
ಹಾ ಹುಡುಗ ಚಲೋ ಅಲ್ರಿ ಅಂತ ಹುಡ್ಗಂತರ ಅಲ್ರರಿ ಕೆಟ್ಟವಂತರಲ್ಲ. ಚಲಾನ್ ರೀ ಮಸ್ತ್ ನ ಹುಡುಗ ನೋಡ್ರಿ ಇದ್ರರು ಎಲ್ಲನ್ ಇದ್ರ ಕೊ ಸರ್ ಪಾಪ
ನೋಡವ್ರಿ ಅದೇ ನೋಡಿ ಬಂದ್ರೀ ನಮ್ ಮೂರಗ ಅದಕ್ಕೆ ಅವ್ನ ಕೇಳಿದಿರಿ
ಏ ಚೊಲೋನ್ರರಿ ಹುಡುಗ ಮಾಡ್ಕೊಂಡು ತಿನ್ನೋಕದಕ ಚೊಲೋಹಾನ್ರಿ
ಹೌದೌದ
ಇದು ಬಸಲಿಂಗ ಅನಾರ್ ಬಂದಾರ ಏನ್ರೀ ಅವರು
ಹಾ ಬಂದಾರ್ರೀ ಇಲ್ಲ
ಹಾ ರೀ.
ಹಾ.
ಯಾವ ಬಂದಾರ್ರೀ.
ಅ ಏ ಬಂದ್ ಒಂದ್ ಎರ ದಿನ ಆಗಿರ್ಬೆನರಿ
ಹೌದ ರಿ ಆರಾಮ್ ಅರಿಲ್ರಿ
ಸಾಮರ್ ರಿ
ಹ್ಮ ನಮ್ಮೂರ ಪೂರಾ ಗರ್ಜನ ಮಾಡಿ ರಿಂದು ನಮ್ಗೆಲ್ಲಾ ಶಾಂತಿ ಮಾಡಿ ಹೋಗ್ಬಿಟನ್ರಿ.
ಏ ನಂಬಲೀ ಈಗ ನಡಿತ್ತ್ ನೋಡ್ರಿ ತೇರ್ ಹೇಳಿತ್ರಿ.
ಏಳಿತ್ತಾನ ಅನ್ರಿ. ಹೌದ್ರಿ.
ಏ ಈಗ ಈಗ ಶಿರುವಾಳ್ ದಾಗ ಈ ನಮ್ಮ್ ಮೇರಿದಾಗ ಅಂದ್ರ ಗರ್ಜನೆಗಳು ಬಹ ಅ ಅದೇ ಮನೆಗೆ ಬಹಳ ಜಾಸ್ತಿ ಗರ್ಜನೆಗಳು ಮಾಡ ಸಿಂಹ ಹೆಂಗ್ ಮಾಡ್ತಾರ ಹಂಗ್ ಮಾಡ್ತಾರೆ ಗರ್ಜನೆಯಲ್ಲಿ.
ಏ ಸಾವ್ರ ರಿ ಅಂದ್ರ
ಮೂರು ಸಿಂಹಗೋಳು ಆವ್ರಿ
ಅಬಾಬಾಬಾಬಾ ಅವ್ರ ಮನೆಗ್ ಯಾವ ಅಲ್ರೀ ಎಲ್ಲಸು.
ಅವರ ಮನೆಗ ನೋಡು ದೊಡ್ ಹುಲಿ ಸಣ್ ಹುಲಿ ಸಣ್ ಹುಲಿ
ಪೂರ ಝೂ ನೆ ಅವ್ರ ಮನೆಗ ಇದ್ದಂಗ ಕಾಣ್ತರಿ.
ಝೂ ಝೂ ಅಲ್ರೀ ರಾಜರ ಅವ್ರ. ಸಿಂಹಳ ಗೋಳ ಅಂದ್ರ ರಾಜಾ ರಿ ಅವ್ರ
ಅಬ್ಬಾಬ್ಬಾಬ ಏನ್ ಸುರುಳೆ ಕಾಯ್ತೀರ ಅಂಗ.
ಹಳ ಶುರುವಳ ಕಾಯಿ ಅಲ್ರ ಹೋಣಿ ಕಾಯ್ತ. ಹೋಣಿ ಬಾಳ್ ಕೈ್ತ.
ಹೂ ಹೂ
ಮತ್ತ ಮತ್ ಹುಡುಗಂದ ಏನ್ರೀ ಮತ್ತ್ ಚಲೋಏ ಇಲ್ರಿ ಎಲ್ಲ ನಮ್ ಕೊಡ್ಸ್ಬೇಕಂತಿತ್ರಿ.
ಏ್ ಹುಡ್ಗ ಚೋಲನ್ರಿ ಎಂತದೇನು ಪಾರ ಚಟ ಇಲ್ರಿ ಒಂದು.
ಹಾ ಹಾ ಹಾ.
ಅದಾಮ್ ಮಡಿಕನ್ ತನದ ಚೊಲೋ ಅನ್ರಿ ಕಂಪ್ಯೂಟರ್ ಅಂಗಡಿ ಅದ.
ಕಂಪ್ಯೂಟರ್ ಅಂಗಡಿ
ಹ ಫೋಟೋ ಫೋಟೋ ಬೇಕಾರ ಫೋಟೋ ತೆಗಿತಾನ.
ಹ ಪೋಟ ಗಿಟ್ಟ ಅಂದ್ರ ಚೊಲೋ ತೆಗಿತಾನಲ್ಲ
ಹಾ ಚಲೋ ತೈತನ್ರಿ ನೀವ್ ನೋಡ್ರಿ ಬೇಕಾದ್ರ ನೀವ್ ಕೊಟ್ ನೋಡ್ರಿ ಒಂದೇ ಮಾತ್ ತಪ್ಪಿತ್ತ ಅಂದ್ರ ಅವ ಮಾತಾಡ್ರಿ.
ಹಾ ಹಾ. ಮತ್ತತ್ ಅವ್ರರು ಕೂಡ ಏನೊಂದು ಉಪಾರ ಇರುತ್ತ ಅಲ್ರಿ ಅವ್ ದೊಡ್ ಹೌಲ ಅಂತ ಕೇಳಿದೀವಿರಿ ನಾವು.
ಯಾರ್ ರಿ ಅವ್ರ ಹೆಸರು ಹೇಳ್ಬೇಕ್ ಅವ್ರರು ಕೂಡ ಜಗ್ ಮಂದಿ ಇರ್ತಾರೆ ಅವನ್ ಜೊತಿ.
ಎಲ್ಲ ಮನ- ಕೇಳಿದ್ದೀರಿ ನಾವು
ಹೌದ ರೀ
ಹಾ ಅದೇ ರೀ ಪಚ್ಚು ಮಾಮ ಏನ ಎಣ್ಣೆ ಎಲ್ರಿ ಪ ಸುಮ್ಮ ಮ ಹೆಣ್ ನೋಡ್ಯನ ಅಂತಲ್ರಿ
ಹ ನೋಡ್ಬೇಕ ಅವ್ನಿ ಇ ಸರ ನಮ್ ಒಂದ್ ಕಾ ಬರಕತ್ತರ ನಾ ಆಮೇಲೆ ಮಾಡಲ್್ರರಿ
ಹ ಓಕೆ ಸರ್
ಗೊತ್ತಾ ಇಟ್ಲಿ